ಹಾ ಕೇಳಿಸೀತಿದ್ದೆ.
ಹ್ಮ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ.
ನಾನು ಚೆನ್ನಾಗಿಯಿದಿನಿ. ಮತ್ತೆ ಏನ್ ಮಾಡ್ತಾ ಇದೀಯ.
ಏನುೂ ಇಲ್ಲ ಸುಮ್ನೆ ಇದ್ದೆ.
ಹ್ಮ್ ಹಾ
ಹ್ಮ್
ಮತ್ತೆ ಹೇಳಿ.
ಹ್ಮ್ ಆಯ್ತು ನಿಮ್ದ ಆಯ್ತಾ.
ಹ್ಮ್ ಆಯ್ತು ಏನ್ ತಿಂದ್ರಿ.
ನಾನು ಚಪಾತಿ ಅನ್ನ ಸಾರು ಮತ್ತೆ ಗುಲಾಬ್ ಜಾಮೂನ್.
ನಂತರ.
ನಂತರ ಅಷ್ಟೇ ನೀರು ಕುಡಿದು ಮಲ್ಕೊಂಡೆ.
ನಿದ್ದೆ ಬಂದಿಲ್ವ.
ಬರ್ಲಿಲ್ಲ ಸ್ವಲ್ಪ ನಿದ್ದೆ ಹೋಗಿದ್ದೆ ಮತ್ತೆ ಎದ್ದು. ಕುತ್ಕೊಂಡಿದ್ದೆ.
ಹೌದಾ
ಹೂ
ಅದಕ್ಕೆ ನಮ್ಮನ್ನ ಕರೆವೆ ಮಾಡಿ ಅಂತ ಹೇಳಿದರಾ.
ಆ
ಅದಕ್ಕೆ ನನ್ಗೆ ಕರೆ ಮಾಡಿ ಅಂತ ನನ್ನ ದೂರವಾಣಿಗೆ ಹೇಳಿದ್ರ.
ಹೌದು
ಹ್ಮ್
ಅದೇನೋ ನಿಮ್ಮೊಂದಿಗೆ ಮಾತನಾಡಿದ್ರೆ ನಂಗೆ ಬೇಗ ನಿದ್ದೆ ಬಂದ್ಬಿಡುತ್ತೆ.
ಹ್ಮ್
ನಿಮ್ಮ ನಿದ್ದೆಯನ್ನ ಬರಸ್ಕೊಳ್ಳೋದಕ್ಕೆ ನನ್ನ ನಿದ್ದೆ ಕೆಡ್ಸಿದ್ರಾ.
ಹ್ಮ್
ಹಾಗೆ ತುಂಬಾ ಒಳ್ಳೆಯ
ಕೆಲವೊಂದ್ ಸರಿ ಸ್ವಾರ್ಥಿಯಾಗ ಇರ್ಬೇಕು ರೀ.
ಒಳ್ಳೆ ಸ್ವಾರ್ಥಿ ಬಿಡಿ ನೀವು.
ಒಂದು ಚಲನಚಿತ್ರದಲ್ಲಿ ಯಶ್ ಹೇಳ್ತಾರಲ್ವಾ.
ಹೂ
ಇದು ಸ್ವಾರ್ಥದ ಪ್ರಪಂಚ ಇಲ್ಲಿ ಯಾರು ನಿನಗೋಸ್ಕರ ಕಾಯಲ್ಲ
ಹೌದು ಹೌದೌದು ನಾನು ಕೇಳಿದೀನಿ.
ಹ್ಮ್
ಹೂ ಯಾವ ಚಲನಚಿತ್ರ ಹೇಳಿ ಅದು.
ಕೆ. ಜಿ. ಯಫ್
ಹೌದು ಇವತ್ತು ನಮ್ಮ ಕುಟುಂಬದವರೆಲ್ಲಾ ಬಂದಿದ್ದರು ಮನೆಗೆ.
ಹೌದಾ
ಹೌದು
ಹ್ಮ್ ತುಂಬಾ ಒಳ್ಳೆಯ ವಿಷಯ ಕುಟುಂಬ ನಮ್ಮ ಜೀವನದ ಆಧಾರ.
ಹೌದು ನಿಮ್ಮ ಪ್ರಕಾರ ಕುಟುಂಬ ಅಂದರೆ ಏನು ಹೇಳಿ.
ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹಿರಿಯರಿಂದ ಕೂಡಿದ ಗುಂಪು ಕುಟುಂಬ ಅನ್ಸುತ್ತೆ.
ನಮಗೇ
ಹೂ
ದೇವರು
ಹ್ಮ್
ಹುಟ್ಟಿದ ತಕ್ಷಣ ಏನ್ ಕೊಡ್ತಾರ ಕೊ ಕೊಡಲ್ಲ ಗೊತ್ತಿಲ್ಲ.
ಹಾ
ಒಂದು
ಹ್ಮ್
ಈ ದೊಟ್ಟು ಆಹ ಇ ಚೀಲ ತರ
ಹ್ಮ್
ಚೀಲದ ಮೂಟೆ ತರ ದೊಡ್ಡಡು ಚೀಲದ ಮೂಟೆ ತರ ಕುಟುಂಬವನ್ನು ಕೊಟ್ಬಿಡ್ತಾರೆ.
ಹೌದು
ಹ್ಮ್ ಕುಟುಂಬ ಯಾಕೆ ಮುಖ್ಯ ಹೇಳಿ.
ಕುಟುಂಬ ನಮ್ಗೆ ಪ್ರೀತಿ ರಕ್ಷಣೆ ಕೊಡುತ್ತೆ.
ಮತ್ತೆ ನಮ್ಗೆ ಮಾರ್ಗದರ್ಶನ ಕೂಡ ತೋರ್ಸುತ್ತೆ ಕೆಲವೊಮ್ಮೆ. ನೀನ್ ಈ ದಾರಿಯಲ್ಲಿ ಹೋಗು ಅಂತ.
ಹೌದು ನಮ್ಮ ಕುಟುಂಬದವರು
ಹ್ಮ್
ಏನೋ ತಪ್ಪು ದಾರಿಯಲ್ಲಿ ಹೋಗುತ್ತ್ ತ್ತ ಇದಿಯಾ ಅಂದರೆ ನೀನು ತಪ್ಪು ದಾರಿಯಲ್ಲಿ ಹೋಗುತ್ತಾ ಇದಿಯಾ ಹ್ಮ್ ಆ ದಾರಿಯಲ್ಲ ಈ ದಾರಿಯಲ್ಲಿ ಹೋಗು ಅಂತ ನನ್ನ ಕುಟುಂಬದವರು ನನಗೆ ಹೇಳುತ್ತಾರೆ.
ಹಾ
ಹ್ಮ್ ಹೌದು ಮನೆಯಲ್ಲಿ ಹಿರಿಯರನ್ನು
ಹ್ಮ್
ನಾವು ತುಂಬಾ ಗೌರವಿಸಬೇಕು ವಿನಯ ದಿಂದ ಮಾತಾಡಬೇಕು ಅವರೊಂದಿಗೆ. ಮತ್ತು ಅವರ ಮಾತು ಕೇಳಬೇಕು ಯಾಕೆ ಗೊತ್ತಾ ಹಿರಿಯರಿಗೆ ನಾವು ಈ ಗೌರವವಾಗಿ ಮಾತಾಡಬೇಕು ವಿನಯದಿಂದ ಅವರ ಮಾತ್ ತಗಳನ್ನ ಕೇಳಬೇಕು.
ಹ್ಮ್
ಯಾಕೆ ಅಂತ ಗೊತ್ತಾ ನಿಮ್ಗೆ.
ಹ್ಮ್ ಹ್ಮ್ ಗೊತ್ತಿಲ್ಲ ಯಾಕೆ.
ದೇವರು ಮನುಷ್ಯರನ್ನ ಹೇಗೆ ಸೃಷ್ಟಿ ಮಾಡಿದ್ದಾರೆ ಎಂದರೆ.
ಹ
ಹುಟ್ಟಿದ ತಕ್ಷಣ ಚಿಕ್ಕವನಾಗುತ್ತೀಯಾ.
ಹ್ಮ್
ಚಿಕ್ಕವನಾಗಿ ಹುಟ್ಟುತ್ತಿಯಾ.
ಹ್ಮ್
ಅತ್ಕೊಂತಿಯ ಸ್ವಲ್ಪ್ ದೊಡ್ಡೋನ್ ಆಗತ್ತ ಆಗತ್ತ ನನಗೆ ಇದು ಬೇಕು ಅಂದರೆ ಬೇಕು ಅಂತ ಆಟ ಮಾಡ್ತೀಯಾ.
ಹ್ಮ್
ನಂತರ ನೀನ್ ಸ್ವಲ್ಪ ದೊಡ್ಡವನಾದ ಮೇಲೆ ನಿನಗೆ ಒಂದು ಬುದ್ಧಿ ಬರುತ್ತೆ. ನಿನಗೆ ಬೇಕು ಅಂದ್ರೆ ನಾವು ಪರಿಶ್ರಮದಿಂದ ಕೆಲಸ ಮಾಡಿ ನಾವು ಅದನ್ನ ಕೊಂಡ್ಕೋಬೇಕು ಅಂತ ಗೊ ಬುದ್ಧಿ ಬರುತ್ತೆ ನಂತರ ನಿನಗೆ ಸ್ವಲ್ಪ್ ಪ್ಪಾ ವಯಸ್ಸು ಆಗತಾ ಆಗತಾ ಆಗತಾ ಆಗತಾ ಅದು ನಿನ್ನ ಮಕ್ಕಳಾಗುತ್ತೆ. ನಂತರ ನಿನ್ನ ಮಕ್ಕಳಿಗೆ ಮಕ್ಕಳಾದ ನಂತರ ನಿನಗೆ
ಹ್ಮ್
ಮತ್ತೆ ಆ ಚಿಕ್ಕವನ ಇರುವ ಬುದ್ಧಿ ಬಂದ್ಬಡುತ್ತೆ. ವಯಸ್ಸಾದ ನಂತರ ಹ್ಮ್ ವಯ್ ನೀನು ವಯಸ್ಸಲ್ಲಿದ್ದಾಗ ಬುದ್ದಿವಂತ್ ತ ಆಗಿರಬಹುದು ಆ ವಯಸ್ಸು ಮೀರಿದ ಮೇಲೆ ನೀನು ಚಿಕ್ಕಾವನೇ‌. ಅದಕ್ಕೆ ಅವರಿಗೆ ಗೌರವ ಕೊಟ್ಟಿಲ್ಲ ಅಂದರೆ.
ಹಾ
ಅವರು ಹೇಳುವ ಮಾತು.
ಹ್ಮ್
ವಿನಯದಿಂದ ಕೇಳಬೇಕು.
ಹಾ
ಹ್ಮ್ ಅವ್ರ ಮಾತ್ ಕೇಳಿಲ್ಲ ಅಂದರು ಹಠ ಮಾಡುತ್ತಾರೆ.
ಹ್ಮ್
ನಂತರ ಅವರಿಗೆ ಗೌರವ ಕೊಟ್ಟಿಲ್ಲ ಅಂದ್ರರು ಹಠ ಮಾಡುತ್ತಾರೆ.
ಹ್ಮ್
ಅವರು. ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾರಲ್ಲ ಅದನ್ನುೂ ಕೇಳಿಲ್ಲ ಅಂದ್ರೆ ಅದಕ್ಕೂ ಹಠ ಮಾಡ್ತಾರೆ. ಹೇಗೆ ಅಂದ್ರೆ ಬೇಗ ಬೇಗ ಆಗ್ಬಿಡ್ಬೇಕು ಅವ್ರಿಗೆಲ್ಲ ಕೆಲ್ಸಗಳು.
ಹ್ಮ್
ಚಿಕ್ಕವರಾಗಿದ್ದಾಗ ನಾವು.
ಹ್ಮ್
ಏನಾದಾರು ಆಗ್ಲಿ ಏನಾರು ಬೇಕು ಅಂದ್ರೆ ಅದು ಬೇಗ ಬೇಕು ನನ್ಗೆ.
ಹ್ಮ್
ನಾಳೆ ಇಲ್ಲ ನಾಡಿದ್ದ್ ಸಿಗುತ್ತ ಅಂದ್ರೆ ಯಪ್ಪೋ ನಾಳೆ ನಾಡಿದವರೆಗೂ. ಕಾಯಬೇಕಾ ನಾವು ಎಂತ ಯೋಚನೆ ಮಾಡ್ತಿದ್ರಿ ಹೌದ ಅಲ್ವಾ.
ಹೌದು ಹೌದು.
ಹ್ಮ ಹಾಗೆ ನಮ್ಮ ಹಿರಿಯರು ಕೂಡ.
ಹ್ಮ್
ಹ್ಮ್ ತುಂಬಾ ವಿಷಯ ತಿಳ್ಕೊಂಡಿದ್ದೀನಲ್ವಾ ನಾನು.
ಹೌದು
ಹ್ಮ್ ಮನೆಯ ಕೆಲಸಗಳಲ್ಲಿ.
ಹ್ಮ್
ಸಹಾಯ ಮಾಡಬೇಕು ಗೊತ್ತಾ ನಿಮಗೆ.
ಹೌದು ಪ್ರತಿಯೊಬ್ಬರು ತಮ್ಮ ಪಾಲಿನ ಕೆಲಸ ಮಾಡಿದ್ರೆ ಅವಾಗ ಎಲ್ರಿಗೂ ಸುಲಭ ಆಗುತ್ತೆ. ಎಲ್ಲ ಒಬ್ರೆ ಎಲ್ಲ. ಕೆಲ್ಸನ ಮಾಡ್ಬೇಕಂದ್ರೆ ಅವ್ರಗೂ ಕಷ್ಟ ಆಗುತ್ತಲ್ವಾ.
ಹೌದು
ಹ್ಞೂ
ಹೊಟ್ಟೆಗೆ ಊಟ ಮಾಡುವುದು ಒಳ್ಳೆದಾ.
ಹೌದು ಒಂದು ಕುಟುಂಬದ ಬಾಂಧವ್ಯ. ಬಲಪಡ್ಸುತ್ತೆ ನೀವು ದಿನಪೂರ್ತಿ ಎಲ್ಲೇ ಇರ್ಲಿ.
ಹ್ಮ್
ಅದೇ ಊಟದ ಸಮಯದಲ್ಲಿ ಒಟ್ಟಿಗೆ ಕುೂತ್ಕೊಂಡು ಊಟ ಮಾಡಿದ್ರೆ.
ಹ್ಮ್
ಒಂದು ನೆಮ್ಮದಿ.
ಹೌದು ನನಗೆ ತುಂಬಾ ಸಂತೋಷ ಕೊಡುತ್ತೆ ಒಟ್ಟಿಗೆ ಊಟ ಮಾಡುವುದು. ಗೊತ್ತಾ. ಹ್ಮ್ ನಮ್ಮ ಮನೆಗೆ ಬಂದಿದ್ದಾರಲ್ಲ ಹಾಗೆ ಹೇಗಿತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಾಗ
ತುಂಬಾ ಚೆನ್ನಾಗಿತ್ತು ನನ್ಗೆ ನಮ್ದೇ ಮನೆ ತರ ಅನ್ಸ್ತಾ ಇತ್ತು.
ಹಾಗೆ ನಿಮ್ಮದೇ ಅನ್ಕೊಳ್ಳಿ ಬರ್ತಾ ಇರಿ. ಕಷ್ಟ ಬಂದಾಗ
ಹ್ಮ್
ಕುಟುಂಬ ಏನು ಮಾಡುತ್ತೆ ಗೊತ್ತಾ.
ಹಾ ಎಲ್ರೂ ಒಂದಾಗಿ ಪರಸ್ಪರ ಧೈರ್ಯ ಕೊಡ್ತೀವಿ.
ಹ್ಮ್ ಮತ್ತೆ ಸಂತೋಷ ಸಮಯದಲ್ಲಿ ಏನ್ ಮಾಡ್ತಾರೆ.
ಹ್ಮ್ ಒಟ್ಟಿಗೆ ಸಂಭ್ರಮ ಆಚರಿಸ್ತೀವಿ ಅವಾಗ.
ಹ್ಮ್ ನಂತರ ಹಂಚ್ಕೊಳ್ತೀರಿ ನಮ್ಮ ಎಲ್ಲಾ ಸಂತೋಷವವನ್ನು ದುಃಖವನ್ನೆಲ್ಲಾ.
ಕುಟುಂಬ ಅಂದ್ರೆ ಕಷ್ಟದಲ್ಲೂ ಜೊತೆಗಿರುತ್ತೆ ಸಂತೋಷದಲ್ಲೂ ಜೊತೆಗಿರುತ್ತೆ.
ಹೌದು ಹಾಗೆ ನಂತರ ನಮ್ಮ ಮುಂದಿನ ಈ ಮುಂದಿನ ಜೀವನ ಹೇಗೆ ಅಂದರೆ ಚಿಕ್ಕ ಮಕ್ಕಳಿಗೆ. ಏನು ಕಲಿಸಬೇಕು ಹೇಳು.
ಹ್ಮ್ ಒಳ್ಳೆಯ ನಡವಳಿಕೆ ಕಲ್ಸ್ಬೇಕು. ಸತ್ಯನ ಸತ್ಯ ಮಾತಾಡೋದು ಕಲ್ಸ್ಬೇಕು. ಮತ್ತೆ ಶಿಫ್ಟ್ ಹ್ಮ್ ನಡೆ ನಡಿ. ಕಲಸಬೇಕು ಶಿಸ್ತು ಕಳಿಸಬೇಕು ಮೊದಲು.
ಆದರೆ ಕುಟುಂಬದಲ್ಲಿ ಒಂದೊಂದು ಸಲ ಜಗಳ ಆಗುತ್ತೆ ಹಾಗ ಏನು ಮಾಡಬೇಕು.
ಹ್ಮ್ ಶಾಂತವಾಗಿ ಮಾತಾಡ್ಬೇಕು. ಹೆಂಗಂದ್ರೆ ಇವಾಗ ಒಬ್ರು ಜೋರಾಗಿದ್ರೆ ಒಬ್ರು ಇನ್ನೊಬ್ರು ಸಮಾಧಾನವಾಗಿರ್ಬೇಕು.
ಹೌದು
ಇದ್ರರು ಜೋರಾಗಿದ್ರೆ ಅವಾಗ ಕುಟುಂಬ ಅಷ್ಟೆ ಕತೆ.
ಹೌದು ಕುಟುಂಬದಲ್ಲಿ ಪ್ರೀತಿ ತುಂಬಾ ಮುಖ್ಯ. ಪ್ರೀತಿ ಇದ್ದರೆ ಕುಟುಂಬ ಸಂತೋಷವಾಗಿರುತ್ತದೆ.
ಹೌದು
ಕುಟುಂಬ ಅಂತಾನೇ ಅಲ್ಲ. ಒಪ್ಪ ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾರೆ ಎಂದರೆ.
ಹೂ
ಅವರ ಮಧ್ಯದಲ್ಲಿ.
ಹ್ಮ್
ಪ್ರೀತಿ ಇರಬೇಕು.
ಹೌದು
ಹೇಗೆ ಇರಬೇಕು ಅಂದ್ರೆ ಒಬ್ಬರಿಗ ಹೂಂ ಒಬ್ರು ಅರ್ಥ ಮಾಡಿಕೊಳ್ಳಬೇಕು ಒಬ್ಬರಿ ಪ್ರತಿಯೊಬ್ಬರು ಕಷ್ಟವನ್ನು ಹಂಚಿಕೊಳ್ಳಬೇಕು.
ಹಾ
ಒಬ್ಬರ ಕಷ್ಟವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಅದನ್ನ ಬಗೆಹರಿಸುವ
ಹಾ
ಬಗೆಹರಿಸೋ ಹಾಗೆ.
ಹೂ
ಇಲ್ಲ ಅವನಿಗೆ ಕಷ್ಟ ಗೊತ್ತಿಲ್ಲಾ ಗೊತ್ತಿಲ್ಲದೇ ಇರೋ ಹಾಗೆ ನೋಡಿಕೊಳ್ಳಬೇಕು.
ಹೌದು,
ಈ ತರ ಇರುವವರು
ಹ್ಮ್,
ಅವರು ಏನೇ ಕಷ್ಟ ಬಂದರು ಎಂತ ಕಷ್ಟ ಕಷ್ಟ ಬಂದ್ರುನು ಬಿಟ್ಕೊಂಡ್ ಕೊಡಲ್ಲ ಇನ್ನೊಂದಏನ ಅಂದ್ರೆ ಯಾವ ತರ ಆದ್ರು ಬರ್ಲಿ ಏನ್ ಕಷ್ಟ ಆದ್ರು ಬರ್ಲಿ.
ಹಾ,
ಅವರು ಒಟ್ಟಿಗೆ ನಿಲ್ಲುತ್ತಾರೆ. ಅವರ ಪ್ರೀತಿ ಯಾವಾಗೂ ಗಟ್ಟಿಯಾಗಿರುತ್ತದೆ. ಹ್ಮ್ ಹೇಳಿ
ಅವ್ರ ಮಧ್ಯೆ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಜಗಳಗಳಾಗುತ್ತ ತ್ತೆ ಆದ್ರೆ ಅವು ನೆನ್ಪಿಟ್ಕೊಳಲ್ಲ.
ಹೌದು,
ಹ್ಮ್,
ಹ ಬಿಡಿ ಪ್ರೀತಿ ಬಿಡಿ
ಹ್ಮ್,
ನಮ್ಮ ಕುಟುಂಬ ನನಗೆ ದೊಡ್ಡ ಸಂಪತ್ತಾಗಿದೆ. ಬಿಡಿ ಇವಾಗ ನಮಗೆ ಯಾವ ಪ್ರೀತನೂ ಇಲ್ಲ
ಹ್ಮ್,
ಒಟ್ಟನಲ್ಲಿ ಒಳ್ಳೆ ಕುಟುಂಬ ಜೀವನವನ್ನು
ಹ್ಮ್,
ನಾನು ಈ ಜೀವನದಲ್ಲಿ ಸಂತೋಷವಾಗಿದ್ದೀನಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಿನು ತುಂಬಾ ಸಂತೋಷವಾಯ್ತು ನನಗೆ.
ನಮ್ಗೂ ಕೂಡ ತುಂಬಾ ಸಂತೋಷವಾಯ್ತು.
ಮತ್ತೆ ಸಿಗೋಣ ಜಾಗ್ರತೆ ಇಂದ ಇರಿ.
ಹ್ಮ್,
ಧನ್ಯವಾದಗಳು.
ಧನ್ಯವಾದಗಳು.